ಹಾ ಏನ್ ಮಾಡಗಿದ್ರ ಆರಾಮಲ.
ಆರಾಮ ನೋಡಪ್ಪ ನೀವು ಆರಾಮಾ.
ಹ್ಮ್ ನಾವ್ ಆರಾಮ್ ನೋಡು. ಹಾಕಅನ್ನ
ಮಳೆಯಿಲ್ಲ ಬಿಸ್ಲಿದೆ
ಬಿಸಿಲ ಇದ್ದೆ
ಕಡೆ ಬಿಸಿಲ ಮಳೆ ಅತ್್ರ ಯಾವಾಗ ಬರ್ತತ್ ನಾವ್ ಮಳೆ ಯಾವ ಬರ್ತನ್ ಇಲ್ಲಿನೂ ಬಿಸಲ
ಹಾ
ಹ್ಮ್ ನಾವು ಮಳೆಯಾವಗ ಬರ್ತಾ ಬರುತ್ತ ಅಂತ ಕಾಯ್ಕೊಂಡ್ ಕೂತೀವಿಪ್ಪ
ಹೆಂಗಿತ್ತು ಧಾರವಾಡು ಮತ್ತೆ ಇಲ್ಲಿ ಎ ತರ ಇದೆ ಹೇಳಿ ಮಳೆ
ಯಾ ಇಲ್ಲಿ ಮಳೆನೇ ಇಲ್ಲ ಅಂತ ನಮ್ಗ ಬೇಜಾರ ಐತಪ್ಪ
ಮತ್ತೆ ಅಲ್ಲಿ ಮಳೆ ಮಳೆ ಅಂತ ಹೇಳ್ತಾ ಇದ್ರಿ ಬಚ್ಚಲ್ ಮಳೆ ಆಗಿತ್ತು ಅಂತ ಹೇಳಿದ್ರಿ ಒಂದ್ ಕಾಯ್ಲ್ಲಿ
ಅಲ್ಲಿ ಮ ಅಲ್ಲಿ ಮಳೆ ನೋಡಿದ್ರೆ ಇಲ್ಲಿ ಮಳೆ ನೋಡ್ರೆ ಬ ಬಾಳ ಚೇಂಜ್ ಐತಿ
ಈ ಕಡೆ ಮಳೆನೇ ಇಲ್ಲ ವರ್ಷ ಅಂತ
ಹ ಈ ಕಡೆ ಮಳೆನೇ ಇಲ್ಲ ಹಳ್ಬೇಕಂದನು
ಹೌದಪ್ಪಾ ನಿಮ್ ಮೂರ ಏನ್ ಹೊಲ ಏನಾದ್ರು ಬಿತ್ತಿದಾರ ನಿಮ್ ಸೈಡ್
ಏ ಬಿತ್ತಿದ್ರ ಅವ ಏನ್ ಬೆಳೆನೇ ಕಣಲು
ಬಿತ್ತಿದ್ದಾರೋ ಎಲ್ಲ ಇನ್ನು
ಹ್ಮ ಬಿತ್ತಿದಾರ ಅಂದ್ರ ಬಿತ್ತಿದ್ರ ಅಂತರ ಬೆಳೆನೆೇ ಕಾಣಲ್
ಹಾ ಹಾ ಹಾ ಹೌದು
ಮಳೆನೇ ಇಲ್ಲ ಏನಿಲ್ಲ ಬೆಳೆನೇ ಕಾಣಲು ಅದೇನು
ಹೌದು.
ಬಿದ್ರೆ ಸ್ವಲ್ಪ ಮಳೆ ಕಾಣತಿತ್ತ
ಹ್ಮ್ ನೊಳೆಏನಾದ್ರ್ ಆಬಬೇಕ ಇವಾಗ ಒಂದು ಜೋರಾಗಿ ಒಂದ್ ತಿಂಗ್ಗಳ ಆ ಕಡೆನ ಹೋಗ್ಬೇಕಕ್ಲ್ಲ
ಹಾ
ಹ್ಮ್ ಏನ್ ಮಾಡರ್ಬೇಕಪ್ಪ ಅರು ಈ ವರ್ಷ ಆದತ್ ಮಳೆನೇ ಇಲ್ಲ
ಹಾ
ಮತ್ತ ನಿಮ್ದು ಹೊಲಾ ಏನಾದ್ೂ ಇದ ಅವರಲ್ಲಿ
ಅ ಇದೇ ಒಂದು ಒಂದು್ ಹತ್ತು ಎಕರೆ ಇದೆ
ಹತ ಎಕ್ರೆ ಅದೆಯಾ
ಹಂಗ ಹತ್ತು ಎಕ್ರಲ್ಲ ಒಂದು ಚೋಳ ಒಂದು ಸಜ್ಜಿ ಒಂದು ಹ್ಮ್ ತೊಗರಿ ಹತ್ತಿ ಎಲ್ಲ ಹಾಕಿದೆ
ಅಲ್ಲ ಹಾಕಿದೀರಾ.
ಒಂದು ಮೂರ್ ಎಕರೆ ತನ ಇದ ಐತಿ. ಹ ಬೋರುವೆಲ್ಲ ಐತೆ. ಮತ್ತೆ ಒಂದು ಮೂರ್ ಎಕರೆ. ಇದೇ ಐತೆ ಆ ಕಡೆ ನೀರಾವರಿ ಇದೆ ಇದೆಯೋ. ಇದು ಬಿಟ್ರ ಹಾ. ಅದನ್ ಬಿಟ್ಟಿದ್ರೆ ಇನ್ನೊಂದು ಮೂರು ಎಕರೆ ಇದು ಒಣ ಬಿಸಾಯಿ.
ಹಾ ಹಾ.
ಹಾ ಇನ್ನೊಂದ್ ಎಕರೆ ಇದು ಇದೆ.
ತೋಟ ಮಾಡಿದ್ರ ಪ್ಲಾಟ. ಹ ಒ.
ಹ್ಮ್
ಆರಾಮೈದ ಲೈಫ.
ಲೈಪ್ ಅಂದ್ರೆ ಫುಲ್ ಅಷ್ಟೊಂದನ್ ಆರಾಮಿಲ್ಲ ಈಗ.
ಅಷ್ಟೇದೆ ಅಲ್ಲ ಗುರು ಅಷ್ಟೇ ಇಟಕೊಂಡ್ ಆರಾಮ
ಹಾ ಒಂದ್ ಲೆಕ್ಕದಲ್ಲಿ ಅರಾಮ್ದೆ.
ಅಪ್ಪರಾನ ಅಷ್ಟ ಇದ್ರೆ ಸಾಕ.
ಆದ್ರ ಅಲ್ಲಿ ದುಡಿಬೇಕಲ್ಲ ಅಂತ ಅದೇ ನಮ್ಗ್ ಬೇಜಾರ್.
ಇಲ್ಲಂದ್ರ ಎಲ್ಲಾ ನೋಡಿ ಹೋಗ್ತರ.
ಒಂದ್ದೀನ್ ಏನಾಗಿಬಿಡ್ತ್ ಗೊತ್ತಾ. ಮಳೆ ಇಲ್ಲ ಮಳೆ ಇಲ್ಲ.
ಆ
ಸಲ್ ಬರೀ ಬಿಸಲು. ಅಂತದ್ರಲ್ಲಿ ಇದಕ್ ಹೋಗ್ಬಟ್ಟಿದೀವಿ ಗಳೆ ಹೊಡ್ಯಕ.
ಸೊಂತಲ್ಲೇ.
ಹಾಂ
ಹಾ
ಟೆಕ್ಟರ್ನೂ ನಿತ್ ಬಿಡ್ತು ಅದಕ್ ಓವರ ಹೀಟ್ ನಿಂತು ಬಿಡ್ತು.
ಟ್ಯಾಕ್ಟ್ರೋ ಭೇಜಿಗೆ ಟೈಮ ಅಲ್ಲ
ಹಾ ಬಿಸ್ಕಿಟ್ಟ್ ಮೊನೆ ಮನ್ನಿ ರೀಸೆಂಟ್ ಆಗಿ.
ಹಾ ಹಾ.
ನೀನ್ಂತುಡ್ತು ನಾ ಮಾ ಟ್ಯಾಕ್ಟರ್ ನಿಂತಲ್ಲಾ ಅಂತಂದು ನಾ ಬಿಡ್ಲಿಲ್ಲ.
ಹಾ
ಸಲ್ಕೆ ತಾಗೊಂದು ಮೂರ್ ಎಕರೆ ನೋಡ್ದಿದೆ.
ಸಲ್ಲಿಕತ ನಡಿದ್ರ.
ಹಾ ಮೂರ್ ಎಕ್ರನು ನಾನಿ ಗಳೆ ಹೊಡ್ದಂಗಗೆ ಕಚ್ ಕಚ್ ಕಚ್ ಕಚ್ ಕಚನ ಹೊಡದ್ ಬಿಿಟ್ಟೆ
ಹೌದಾ
ಹಾ
ಹ ಹಾ ಒಳ್ಳೆ ಕೆಲ್ಸ ಮಾಡಿದೆ.
ನೋಡು ನಾವು ಎಂತ ರೆಕಾರ್ಡ್ ಮುರ್ದಿವ. ಹ್ಮ್ ಅದೇರಡ್ನ ನಮ್ಮ್ರು ಯಾರ ಮೂರಿಲ್ ಹ್ಮ್.
ಅದೇ ನಿಮ್ಮ ಫೋಟೋ ಆಮೇಲೆ ವಾಟ್ಸಆಪ್ ಮಾಡಿ ನಾವು ವಾಲಪೆಪರ್ ಇಕೊತಿನಿ
ಹೋಗಲ್ಲ ಸ್ಟೋರಿ ಇನ್ನ ಸ್ಟೋರಿ. ನನ್ಗ ಸ್ವಲ್ಪ ಸಂತೋಷ ಆಗತ್ತೆ.
ತೋರಿನ ಆಗ್ತೀನಿ ಆಯತಾ ಬುಡ್ಕ ಬೋದು ನಿಮ್ ಕೆಲಸ ಕೂಡ ಹಾತನಿ ಈ ತರ ಮಾಡೋರಪ್ಪ ಇವರು.
ಹ್ಮ್ ಅಂದ್ರೆ ಸ್ಟೋರಿ ಒಂದಿಟ್ಟ ಹಾಕಿ ಮತ್ತ ತಂಗಿ ಇದ ಒಂದು್ ನಿಮ್ಗ ಇಂತ ದೊಡ್ಡ ಹಿಸ್ಟ್ರಿ ಕ್ರಿಯೇಟೆಡ್ ಅಂತ ಹಾಕಬಿಡಿ
ಹ ಹ ಹಾಕ್ತಿನ್ ತೋ ಅಣ್ಣ ನಂಗ ಅನ್ಸಿದ್ದು
ಹಿಷ್ಟ್ರಿ ಕ್ರಿಯಟೆಡ್ ಪರ್ಸನ್ ಏನೇನ್ ಹಾಕಿ
ಹಾ
ಹ್ಮ್ ಮತ್ತೆ ನಾವು ನಿಮ ನಿಮ್ ನೋಡ ನಾವ್ ಖುಷಿ ಅಕ್ಕ ಹ್ಮ್ ಬರಿ ಹಾ ಹೋಗರ್ ನಿಮ್ ನೋಡಿ ಮತ್ತ ನಾನ ಖುಷಿ ಆಗ್ತಿನೆ.
ಹಾಂ ಮತ್ತೆ ಮನೇೆಯಲ್ಲಿ ಏನ್ ಮಾಡ್ಯ್ರ ನೈಟ್ ಊಟಕ್ಕಾತ್ತ.
ಹಾಂ ಹ್ಮಾ ಚಿಕನ್ ಅನ್ನ ಸಾಂಬಾರು ಚಪಾತಿ.
ಹಾ ಹಾ
ಹ್ಮ್
ಮತ್ತೆ ನಿಮ್ಮ ಮಾವರು ಬಂದಾವ್ರ ಊರಿಗೆ.
ಯಾರು ಇಲ್ಲ . ಈಗ ಹೇರ್ತಿರಿ ಅವುನಾ ಹ್ಮ್ ಮಣ್ಣಿಗೆ ಹೇರಂದ್ಯಲಾ ಅದಾ. ಬಂದಿದೆ ನಾನ ಅವರಿನ್ನಾ ಬಂದಿಲ್ಲಾ.
ಬಂದಿಲ್ವಾ.
ಹ್ಮ್
ನಿಮ್ಮೂರಲ್ಲಿ ಜಾತ್ರೆ ಆಗತ್ತಲ್ಲ ಯಾವ್ದದ್ದು. ಅದಲ್ಲ ಗುರು ನಿಮ್ಮೂರಲ್ಲಾಗತ್ತಲ್ಲಾ.
ದ್ಯಾಮವ್ವಂದ್ ಜಾತ್ರಿ.
ಅದೆ ಮಾರಿಕಾಂಬ ಯಾವುದೋ ಒಂದ ಆಗತ್ತಲ್ಲ.
ದ್ಯಾಮವನ್ ಜಾತ್ರೆದು ನಿಮ್ಗ ತೊರ್ರಿಸಿದ್ನಿ ಅವಾಗ ನಿಂಗ.
ಏ ನನ್ ಬಂದಿಲ್ಲ ಗುರು.
ಅವಾಗ ನಾನು ನಾವು ಹಾಷ್ಟೆಲ್ನ ಪುನ್ಯಾಗ್ ಮಾತಡಾಗ ಕೇಳಿದ್ನಿ ಯಾರ ಅಂತ.
ಹೌದಾ.
ಹ್ಮ್ ಚಿನ್ನು ಚಿನ್ನು ಅಂತ್ ಕೇಳ್ತಿದ್ದಿಲ್ಲಾ.
ಅದೇನೋ ಚಿನ್ನು ಗೊತ್ತಿಲ್ಲ ಆದ್ರೆ ನಿಮ್ಮರ್ ಜಾತ್ರೆಗೆ ಯಾರ್ನಾರ್ ಕರ್ಕೊಂಡ್ ಹೋಗಿದ್ರಿ ಆದ್ರೆ ನಾನ್ ಬಂದಿಲ್ಲ.
ಹಾ ಏ ಉಮ್ಮೇನ್ನ ಅವ್ರನ ಕರ್ಕೊಂಡ್ ಬಂದಿದ್ಯಾ.
ನಾನು ಆ ಟೈಮೈಲ್ ಅಲ್ಲಿ ಇರ್ಲಿಲ್ಲ ಎನು.
ನೀನು ಬಾಡ ಹೊಳಕ್ ಹೋಗಿದ್ದಿಪ್ಪಾ.
ಹೌದಾ ಅದನ ಫಸ್ಟ್. ನಾನ್ ಫಸ್ಟ್ ಇಯರ್ ಇದ್ದಾಗೆನದು.
ಹಾ ಫಸ್ಟ್ ಇಯರ್ ಇದ್ದಾಗ ಬಾ ಅಂತಂದಿವಿ ನೀ ವಲ್ಯಂದಿ.
ಹೌದಾ. ನನ್ಗೆ ಜಾತ್ರೆ ಅದೆಲ್ಲ ಸರಿ ಇ ಇರ್ತಾಇರ್ಲಿಲಾ ಅವಾಗ ಅಷ್ಟೊಂದ.
ಹ್ಮ್ ಅವಾಗ ಬಾ ಬಂದಿದಿ ಅಂದ್ರ ಆದ್ರ ನಮ್ ನೋಡಿದಿ ಆದ್ರಕ್ಕ ನಾವು ಇದ್ರಲ್ಲಿ ಮಾತಾಡಾಗ ಅದ ಎಲ್ಲಾ ಕೇಳಸ್ಕೊಂಡಿದ್ದಿ.
ಹಾಂ
ಒಳಗ್ ಪೊನ್ಯಾಗ ಮಾತಾಡದ್ ಅದ ಕೇಳ್ಸ್ಕೊಂದ್ರಿ ನಮ್ ಕಾಡಸ್ ಹೇಳದ್ರಿಪಾ ಅವ್ರೇನ್ ತೋರ್ಸಲಿ ನಿಮ್ಗೆ. ಅಷ್ಟೊಂದ್ ತಲೆಗ್ ಹಾಕೋಲಿಲ್ಲ.
ಹೌದಾ ಏನಪ್ಪಾ ಅಷ್ಟೊಂದು ಗೊತ್ತಿಲ್ಲಾನಂಗ.
ಹ್ಮ್
ಹಾಂ
ಹ್ಮ್ ಅದಕ್ಕ.
ಜಾತ್ರಿ ಏನ್ ವರ್ಷಾ ಆಗತ್ತಾ ಅದ.
ಹಾಂ ಜಾತ್ರೆ ವರ್ಷ ವರ್ಷ ಆಗತ್ ಚೊಲೋ ಆಗತ್ತಾ.
ಅದ ಯಾವ್ದ್ ದೇವ್ರಂತ ನಿಮ್ ಊರಲ್ಲಿ ಒಂದ್ ಫೇಮಸ್ ದೇವ್ರ ಇದಲ್ಲ ಯಾವ್ದದು.
ಯಾವ್ದ.
ಏ ಗುರು ಇದೆಯಲ್ಲ ಗುರು ಅಲ್ಲೆ ಊರ್ ನಡುವೆ ಇದೆ ಅಲ್ಲ.
ಜಮ್ಮ ಜ ಅಂತರಿ
ಹಾ ಎರಡು ಕೂಡ ಒಮ್ಮೇಲೆ ಆಗುತ್ತೆ ನಮ್ದು ಜಾಮಯಮ್ಮ ಕೂಡೆ
ವರ್ಷ ಆಗತ್ತಾ ಪ್ರತಿ ವರ್ಷನಾ
ಹಾ ಪ್ರತಿ ವರ್ಷ ಆಗುತ್ತಾ
ಈ ವರ್ಷ ಯಾವಾಗ ಆಯ್ತಾ
ಈ ವರ್ಷ ಇಲ್ಲ ಐದ್ ವರ್ಷಕೊಮ್ಮ ಆಗತ್ತದ
ಹಾ
ಹ್ಮ ಈ ವರ್ಷ ಇಲ್ಲ ಆದ್ರ ಇದ ಐತ್ ನೋಡಿ ಈ ವರ್ಷ ತಾಳಿಕೋಟಿ ಜಾತ್ರಿ
ಆದ್ರಾ
ಹ್ಮ್ ಈ ವರ್ಷ ತಾಳಿಕೋಟಿ ಜಾತ್ರೆ ಇದೆ
ಇರ್ತೀರಾ ಆ ಟೈಮಲ್ಲಿ ನಾನು ಬರ್ತಿನಿ
ಏ ಇರ್ತಿ ಬಾ ಬ್ರೋ ನಿಮ್ಗ ನಿಮ್ಗೆ ಇನ್ವೈಟ್ ಮಾಡ್ತವ
ಹೌದಾ
ಹ್ಮ್
ಒಕೆ ಒಕೆ ಮಾಡಿ ಮಾಡಿ ಇನ್ವಾಯ್ಟ್ ಮಾಡಿ
ಬರ್ರಿ ಬ್ರೋ ನೀವು ಇಲ್ಲಾರ್ದಿ ಮತ್ತ ನಮ್ ಜಾತ್ರೆ ನಡೆಲ್ಲ
ಅದೇನ್ ಬರ್ತೇನ ನಂಗೂ ಕೂಡ ನಡೆಯ ಅಲ್ಲ ಬರ್ಲಿಲ್ಲ ಅಂದ್ರೆ
ಹ್ಮ್ ಮತ್ತೆ ನೀವ್ ನೀವ್ ಒಂಥರ ನಮಗೆ ಎದುರ್ಗಾಳಿ ಇದ್ದಂಗೆ ನಾವು ನಿಮ್ಗೆ ಸುಂಟ್ರ ಗಾಳಿದ್ದಂಗೆ.
ನೀವೇ ದೊಡ್ಡವರದಲ್ಲ
ಹ ಹ್ಮ್ ಇಬ್ಬರು ಕುಡಿದ್ರ ಮತ್ತ ಬೇರೆನೇ ಆಗತ್ತಲ್ಲಾ
ನೀವ್ ಮತ್ತೆ ಇಬ್ಬರು ಕುಡಿದ್ರೆ ಮತ್ ಇದು ಆಗತ್ತ ಸುನಾಮಿ ಆಗತ್ತಾ
ನಡಿಬೇಕ ಮತ್ತ ಆ ಜಾತ್ರಲಿ ಬಿಡಲ್ಲ ನಾನು
ಹ್ಮ್ ಬನ್ನಿ ಬನ್ನಿ
ಹಾ
ಮತ್ತ ಅದ್ಕ ನಾವು ನಿಮ ಕರಿತೀವ ಆ ಸಲಿ ನೀವು ನಮ್ಗ ಜಾತ್ರ್ಯಾಗ ಕಂಡಿದ್ರಿಪ್ಪಾ
ಏ ಅವಾಗಲ್ಲ ಅನ್ಸುತ್ತೆ ಅದು ಪಿಯಸಿ ಇದ್ದಾಗ ಗುರು
ಹಾ ಪೀಯುಸ್ ಇದ್ದಾಗೆ
ಪಿಯುಸ್ ಇದ್ದಾಗ ಅದು
ನೀವು ಕೈ ಕೈ ಇಡ್ಕೊಂಡ್ ಹೊಂಟಿದ್ರಿ
ಹಾ ಮತ್ತೆ ಅವಾತ್ತಾ ಆಯ್ತಾ ಮತ್ತೆ ಅವಾಗ ಸ್ಟಾಟಿಂಗ ಅಲ್ಲಾ
ಹ್ಮ್ ಕೈ ಕೈ ಮತ್ ಜಿ ಅದೇ ಜಿಕಾದಾಗ ಮತ್ ಇಬ್ರು ಕೂತ್ ಹೊಂಟಿದ್ರಿ
ಹಾ ಕೂತಿದ್ದೆ
ಹ ನಿಮ ನೋಡಿ ಮತ್ ಏ ನಿಂತ ಓದರ್ದಿವ ಓದರ್ದಿವಪಾ
ಹೌದಾದ್ರೆ ಹೊರಗಡೆ ಪರಿಚಯ ನೋಡಿದ ಆದ್ರೆ ಅವಾಗ
ಹ್ಮಂ ಹ ಅವಾಗನು ಒದದ್ರೆ ಬದದ್ರೆವಪ್ಪಾ ನೀವ್ ಓನೆ ಕೊಡ್ಲಿಲ್ ನಮ್ಗ
ಆ ಗದ್ಲಲ್ಲಿ ಯಾವ ಕಡೆ ಅಂತ ಹೇಳಿ ನಾನು
ಹ್ಮ್
ನನ್ ಲೋಕನೇ ಬೇರೆ ಆಗತ್ತ ಅವಾಗ ತಯಾರ್ ಮಾಡಕಾಗಲ್ಲ . ಹ್ಮ .
ಹಾಂ
ಯಾಟೈಮ್ ಅಲ್ಲಿ ನಿಮ್ ಜೊತೆನೆ ಬಂದ್ನಲ್ಲ ಅವತ್ ನಾನು.
ಬಂದಿಲ್ಲ ನೀವು.
ಏ ಹಾಸ್ಟ್ಲಿಂದನೆ ಬಂದ್ನಪ್ಪಾ.
ಹಂ ಹ್ಮ್ ಹಾಸ್ಟ್ಲಿಂದ ಬಂದಿ ಹಂ ಹಾ ಹಾಸ್ಟ್ಲಿಂದ ಬಂದಿ ನೀನ್ ನಮ್ ಗೂಡ ತಪ್ಸ್ಕೊಂಡ್ಬಿಟ್ಟಿ ಅವಾಗ.
ಹೌದು.
ಹ್ಮ್ ಅಲ್ಲಿ ಆ ಕಡೆ ಹೋಗ್ಬಿಟ್ರಿ.
ಹೊ ಹೋದೆ ನಾನು ನಿಮಗ್ ಆಮೇಲೆ ಮಾಡ್ಲ ಊಟ ಮಾಡ್ತೇನೆ ಹಸುವಾಗ್ತಿದೆ ಇವತ್ತು.